ಹಲೋ ಅಯ್ಯಣ್ಣ ಎಲ್ಲಿದ್ದಪ್ಪಾ ಚಾಪುರದಾಗ ಇದದೆ ಊಟ ಹಾಗ್ಯದ
ಜಸ್ಟ್ ಆಯ್ತ್ ನೋಡ್ರಿ ನಿಮ್ದ ಜಸ್ಟ್ ಆಯ್ತ್ ನಿಮ್ದ
ಹ ನಮಗ ನಮಗ ಜಾಸ್ತಿ ಆಯ್ತಪಾ
ಹೌದ್ರೀ ಹಾಗ್ ಕೆಲ್ಸಲ ಸಡನ್ಲಿ ಮಾತಾಡ್ರಿ ಆ ರೀ ಕೆಲ್ಸ ಏನ್ರೀ ಕೆಲ್ಸ ಏನನ್ರೀ ಎಕ್ಸಾಮ್ ನೋಡ್ದಾವ್ರೀ ಡಿಗ್ರಿ ಎಕ್ಸಾಮ
ಹಾ ಹಾ
ಹ್ ಬರಿಯಕತ್ವರಿ ಅದ ಹೋಗಿ ಪೇಪರ್ಐತ್ರಿ ಈಗ ಬಸ್ಟ್ ಬಂದಿರರಿ ಮುಸಂಗೇಶನ್
ಹಂಗಾಗಿಯವ ಎಕ್ಸಾಮ್ ಎಲ್ಲ
ಎಕ್ಸಾಮ್ ಸರಿಯಾಗಿ ಆಗ್ಯವ್ರ ಫುಲ್ ಸ್ಪ್ಯಾಡ್ ಅವರ್ ಬಂದಿದ್ರೀ ಮತ್ತೆ ಹಾಗಗ್ಯಾವ್ರೀ ನಾವ್ ಎಷ್ಟು ದಿವವಿ ಅಷ್ಟ್ ಬರ್ದೀವ್ರೀ ಹೆಚ್ಚಗಂತ ಏನ್ ಮಾಡಾಕ್ಗಲ್ಲಲ್ ಚೀಟಿ ಗೀಟಿ ಅಂತ ಏನ್ ಮಾಡಕ್ ಆಗಲ್
ಅಲ್ಲ ಚಿಟಿ ಗಿಟಿ ಮಾಡ್ಬಾರ್ದು ಏನ್ ಕರೆಕ್ಟ್ ಆಗ ಓದಿ ಬರ್ದೇನೆ ಎಕ್ಸಾಮ ಅನ್ನ ಕಂಡಕ್ಟ್ ಮಾಡ್ಬೇಕು ಹಂಗಾದ್ರೆ ಚೊಲೋ ಏನಪ್ಪಾ ಹ್ಮ್ ಮುಂದ್ ಏನೇ ಮಾಡ್ಬೇಕಂತತ್ ಮಾಡಿದೆ ಲಾ ಮಾಡ್ಬೇಕಂತ ಮಾಡಿದೆ ಬಿ ಎಡ್ ಮಾಡ್ ಎಂ ಎ ಮಾಡ್ತ ಏನ ಮಾಡತಪ್ಪ ಡಿಗ್ರಿ ಮುಗಿತಲ್ಲಾ
ಏ ಇನ ಎರ್ಡ್ ಪೇಪರ್ ಅವ ರೀ ಎರ್ಡ್ ಪೇಪರ್ ಬಂದ ಮೇಲಾ ರಿಸಲ್ಟ್ ಬಂದ್ಮ್ಯಾಗ ನೋಡ್ಬೇಕ್ರಿ ಹೆಂಗ ಹೆಂಗ ಆಗತ್ತೆ ನಾವಾಗ ಈಗಂತ ಸದ್ಯಕ್ಕೆ ಏನ್ ತಲೆಗ ಏನಿಲ್ರರಿ
ಹೋದ್ರರು ಕಾನ್ಫಿಡೆಂಟ್ ಇದಗತ್ತಪ್ಪಂದ್ರ ರಿಸಲ್ಟ್ ಏನ್ ಬಂದೇ ಬರ್ತದಪ್ಪಾ ರಿಸಲ್ಟ್ ಎಗಡೆ ಹೋಗ್ತದೆ
ಹದ ಅದು ಯಾಕಂದ್ರ ಪರ್ಸೆಂಟೇಜ್ ಕೌಂಟ್ ಆಗತ್ತಲ್ರರಿ ಮ್ಯಾಟ್ರ ಆಗತ್ತ ಮುಂದಾ ಅದಕ್ದ್ರ ಸಲ ಒ ವೇಟ್ ಮಾಡ್ದಂಗ್ರ ಹೇಳಿ
ಎಲ್ಲ ಅದು ಓಕೆ ಸರಿ ಏನು ಚೆನ್ನಾಗಿ ಓದಿರಲ್ಲ ನೀವೇ ಹೋದ್ರಿ ಬರದ್ರಿ ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್
ಅದು ಓಕೆ ರರಿ ಇಲ್ರರಿ ಈಗ ಮುಂದ ಪಿ ಜಿ ನೀವು ಲಾಭ ಮಾಡ್ತ ಎಮ್ ಎ ಮಾಡ್ತ ಅಂತ ಅ್ರಲ್ರೀ ಮುಂದೆ ಯಾವ್ದು ಅತಿ ಹೆಚ್ಚು ಪರ್ಸೆಂಟ್ ಐತ ಅ ಎಂ ಎ ಎಮ ಎ ಮಾಡ ಮಾಡಕ್ ಬರ್ತರಿ ಕಡಿಮ ಪರ್ಸೆಟಜ ನಿಂಗ್ ಆ ಹಾಗ ಮಾಡಕೊಂಡಂಡಿದ್ರರಿ
ಇಲ್ಲ ಕಡಿ ಕಡಿಮೆ ಹೆಚ್ಚು ಅನ್ನೋದ ಏನಿಲ್ಲ ಯಾವ ವಿಷಯದಲ್ಲಿ ನ ನ ಆಸಕ್ತಿ ಇರ್ತದ ಆ ಟೈಪ್ ನಮ್ ಸೀಟ್ ಅಂದ್ರೆ ಸಿಕ್ಕೇ ಸಿಕ್ತು ಅದ್ರಲ್ಲಿ ಏನ್ ಎರಡು ಮಾತಿಲ್ಲ ಬಟ್ ಮುಂದೆ ಏನ್ ಕೋರ್ಸ್ ಮಾಡ್ತೇವ ಆ ಕೋರ್ಸ್ ಬಗ್ಗೆ ಚೆನ್ನ್ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕಾಗುತ್ತೆ ಮುಂದೆ ಅ ಅಂದಾಗ ಮಾತ್ರ ಲೈಫ ಅಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬಹುದು
ಅಲ್ಲ ಮಿನಿಮ್ ಪರ್ಸೆಂಜ್ ಮಾರ್ಕ್ಸ್ ಅಂತ ಇರ್ತವಲ್ರರಿ
ಡೈರೆಕ್ಟ್ ಪರ್ಸೆಂಟೇಜ ಮುಖಂತ ಅಂತಏಲ್ಲ ಡೈರೆಕ್ಟ್ ಆಗ ತಗ್ಬಿ ಯಾಕಂದ್ರೆ ಸೀಟ್ ವೇಕೆಟ್ ಉಳಿತ ಅ ಅಲ್ಲಿ ಪರ್ಸಂಟೇಜ್ ನಾಟ್ ಕನ್ಸಿರ್ ಮಾಡ್ತಾರೆ ಅವರು
ಇಲ್ರರಿ ಗುರುಗಳೇ ಅದು ಓಬ ಸಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಅಂತ ಆದ್ರಿ ಬ ಸಿಫಿ್ಟಿ ವ ಪರ ಆದ್ರ ಎ ಸಿ ಎಸ್ ಫಿ ವ ಪಸೆಟ್ ನೀ ಮಿನಿಮಮ್ದು ಮ್ಯಾಂಡೇಟರಿ ಅದ
ಜನರಲ್ಲ್ಲಿ ಕಾಂಪಿಟಷನ್ ಮಾಡ್ಬಹುದು ಜನರಲ್ಲ್ಲಿ ಮಾಡ್ಬಹುದು ಇವಾಗ ಪ್ರೈವೇಟ್ ಕಾಲೇಜದಲ್ಲಿ ಏನಾದಪ್ಪ ಅಂದ್ರೆ ಐತ್ತು ಗೌರ್ಮೆಂಟ್ ಸೀಟ್ ಇರ್ತಾವ ಇವತ್ತು ಪ್ರೈವೇಟ್ ಸೀಟ್ ಇರ್ತಾವ ಪ್ರೈವಟ್ ಸೀಟ್ ಅಲ್ಲಿ ಕೆ ಗರಿ ಕನ್ಸಿಡರ್ ಆಗಲ್ಲ ಅಲ್ಲಿ ಹಿಂಗ ಆಗ್ಬಿಟ್ಟು ಅಲ್ಲಿ ಯಾರ್ದು ಪರ್ಸೆಟೇಜ್ ಅದು ಇದು ನೋಡಿ ಯಾಕಂದ್ರೆ ಸೀಟ್ ವೇಕೆಂಟ್ ಬಿಡಲ್ಲಲ್ಲಿ ಹಿಂಗ ಆಗಬಿಟ್ಟು ನಿಮ್ ಫಿಲ್ ಮಾಡ್ಕೋತಾರ ಅವ್ರು
ನೀವ್ ಹೆಂಗ ಪ್ರೈವೇಟ್ ಕೋಟ ಮಾಡ ಪ್ರೈ ಹೆಂಗ್ ಪ್ರೈವೇಟ್ ಸೀಟ್ ಮಾಡ್ತೀರ ಅಂದ್ರೆ ಕೂಡ ಹಾ ಅದೇ ಬೇಕತ್ರಿ ಮಿನಿಮ್ ಪರ್ಸೆಂಟಜ್ ಅಂತ ಮ್ಯಾಂಡೇಟ್ರರಿ ಆದ್ರೆ ಅಷ್ಟ್ ಮಾತ್ರ ಇದ್ರ ಅಷ್ಟೆ ತಗೋತ ಅ್ಮನ್
ಅಲ್ಲಿ ಯಾರು ಇಲ್ಲಂದ್ರೆ ಅನಿವಾರ್ಯ ಪ್ರೈವೇಟ್ ಕಾಲೇಜ ವೇಕೆಂಟ್ ಅಂದ್ರೆ ಬಿಡಲ್ಲ ಸೀಟ್ ಅದು ಫಿಲ್ ಮಾಡ ಮಾಡ್ಕೊಳ್ಳೇಬೇಕ ಅದು ಸರಿ ಒಂದ್ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದ್ ಮಾಡಿದ್ರ ಆಯ್ತು
ಯಾರ ಇಲ್ಲಾಂದರುನ ಅಂಗ ನಡೆದಲ್ರಂಗ. ಮಾಡಾಕ್ ಹೆಂಗ್ ಬ ಹೆಂಗಗೆ ಮಾಡಾಕ್ ನಡಲ್ರಿ
ಇವಾಗ ಸೀಡ್ ಸಿಗ್ಲಿಲ್ಲ ಅಂದ್ರೆ ಬಿಡೋದಂತ್ರ ಇಲ್ಲ ನೆಕ್ಸ್ಟ್ ಬಂದ್ರೆ ಮತ್ತೆ ಎಮ್ ಎಡ್ ಬಿ ಎಡ್ ರಿಸರ್ ಆಲ್ಸೋ ಅದರ್ವೈಸ್. ಮತ್ ಯಾವ್ದಾದ್ರು ಕೋರ್ಸ್ ಮಾಡ್ಬೇಕು ಮುಂದೆ ಹೋಗ್ಬೇಕಲ್ಲಪ್ಪಾ. ಹ ಬಿಟ್ರ ಹೆಂಗ ಬಿ ಆಡ್ ತುಂಬಾ ಚೆನ್ನಾಗಯತಪ್ಪ ಬಟ್. ಟೀಚಿಂಗ್ ಫೀಲ್ಡ ಅಲ್ಲಿ ಬರಬೇಕಂದ್ರೆ ಬಿ ಎಡ್ ಮಾಡಬೇಕು ಬಿ ಎಡ್ ಅಲ್ಲಿ ಬೆಸ್ಟ್ ಸಬ್ಜೆಕ್ಟ್ ಅಂದರೆ ಸೈಕಾಲಜಿ. ಕರೆಕ್ಟ್ ಆಗಿ ಶೈಕ್ಷಣಿಕ ಮನೋವಿಜ್ಞಾನ ನಾವು ಏನ್ ಸ್ಟಡಿ ಮಾಡಿದ್ರೆ. ಒಂದು ಮನುಷ್ಯನ ಬಗ್ಗೆ ಹಾವ. ಭಾವ ಅವ್ರ ನಡೆ ನುಡಿ ಅವರು ಏನೇನಾದ ವಿಚಾರಗಳು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬಹುದು.
ಸ್ವಲ್ಪ ಬಿ ಎಡ್ ಕೋರ್ಸ್. ಬಗ್ ಸ್ವಲ್ಪ ಬೀಫಲಿ ಎಕ್ಸ್ಲೇನ್ ಮಾಡ್ರ ಅದು ಹೆಂಗ ಹೆಂಗ ಐತಿ ಅ ಗೊತ್ತಾಗಲ್ರಿ ನನ್ಗೆ ಎಂನ್ ಏನ್ರಿ ಮುಂದ ಎಕ್ಸಾಮ ನ್ರಿ ಅ್ರ. ಸ್ಕೋಪ್ ಏನ್ರೀ ಮುಂದ್ ಕೆರಿಯರ್ ಹೆಂಗೆ ಹೆಂಗ್ಯದ್ರೀ ಅದ ಬಗ್ಗೆ.
ಒಂದ್ಸಲ ಡೀಟೇಲ್ಸ್ ಹೇಳ್ತೀನಿ ನೋಡು ಬಿ ಎಡ್ ಅನ್ನುವುದು ಒಂದು ಟೀಚಿಂಗ್ ಫೀಲ್ ಅಲ್ಲಿ ಬರ್ತಕ್ಕಂಂತ ಒಂದು ಕೋರ್ಸ್ ಅದಾಗ. ಜಸ್ಟ್ ಅದೊಂದು ಟ್ರೈನಿಂಗ್ ಅದು ಹಾ ಟ್ರೈನಿಂಗ್ ಅದು. ಅಲ್ಲಿ ಬಿ ಎಡ್ ಮಾಡಿದ ನಂತರ ಅಡ್ಮಿಷನ್ ತಗೊಳ್ತಾರೆ ಬಟ್ ಅಡ್ಮಿಷನ್ ತಗೊದ ನಂತರ ನಮ್ ಸ್ಕಿಲ್ ಕೊಡ್ತಾರೆ ಅವ್ರು. ಒಂದು ಎವಿಡೆನ್ಸ್.
ಅಡ್ಮಿಷನ್ ಹೆಂಗ್ರೀ ಅಡ್ಮಿಷನ್ ಪ್ರೊಸೆಸ್ ಏನಾದ್ರೀ.
ಅಡ್ಮಿಷನ್ ಪ್ರೊಸೀಜರ್ ಅಂತ ಅಂದ್ರೆ ಐವತ್ತು ಸೀಟ್. ಗೌರ್ಮೆಂಟ್ ಐವತ್ತು ಪ್ರೈವೇಟ್ ಐವತ್ತು ಸೀಟ್ ಯಾರು ಗೌರ್ಮೆಂಟ್ ಮುಖಾಂತರ ಸೆಲೆಕ್ಟ್ ಆಗಬರ್ತ್ತಾರೋ ಅವ್ರಿಗೆ ಫೀಸ್. ಬಹಳಷ್ಟ ಕಡಿಮೆ ಇರ್ತದೆ ಒಂದು ನಲ್ಕ ದು ಸಾವಿರ ರೂಪಾಯಿ ಅೇ ತಗೊಳ್ತಾರೆ ಬಟ್ ಪ್ರೈವೇಟ್ ಅಲ್ಲಿ. ಏನ್ ಕೋಟದಲ್ಲಿ ಮಾಡ್ತಾರೆ ಅವ್ರಿಗೆ ಫಿಫ್ಟಿ ತೌಸಂಡ್ ಅಮೌಂಟ್ ಅನ್ನು ಏನ್ ಪೇ ಮಾಡ್ಬೇಕಾಗುತ್ತೆ ಕಾಲೇಜ್ ಅವ್ರಿಗೆ. ಮಾಡಿದಾದ ನಂತರ ಅವ್ರ್ದ ಅಡ್. ಮಿಷನ್ ಆದ ನಂತರ ಮುಂದೆ ಒಂದ್ ಹದಿನೈದು್ ಇಪ್ಪತ್ತು ದಿನ ವೆಲ್ಕಮ್ ಪಾರ್ಟಿ ಅದು ಇದು ಅಂತ ಒಂದ್ ಹದಿನೈದು ದಿನ. ಟೈಮ್ ಹೋಗುತ್ತೆ ಹೋದಾದ ನಂತರ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಸ್ಕಿಲ್ ಒ. ಹೇಕೊಡ್ತಾರೆ ಕಾಲಜ್ ಬೇಸ್ಳ್ಕಡ್ತಾರೆ ಕಾಲೇಜ ನಲ್ಲಿ ಯ ಟೈಮ ಮಳಿಗೆ ಪಾ ಮಾಡಬೇಕು ಹೆ್ಬೇಕ ಅನ್ನೋದ್ರಗ್ ಮಾಹತಿಡ್ತ ಅವರು. ಮಾಹಿತಿ ಆದ ನಂತರ ಮುಂದೆ ನಿಮ್ಗೆ ಲೆಸನ್ ಕೊಡ್ತಾರೆ ಲೆಸನ್ ಅಂದ್ರೆ ಒಂದು ಚಾ್ಟ ಕೊಡ್ತಾರೆ ಯಾವ್ಯಾವ ವಿಷಯಗಳನ್ನ ಯಾವ ರೀತಿ ಮಕ್ಕಳಿಗೆ ಹೆಂಗ್ ಪಾಠ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಡ್ತಾರೆ ಕಾಲೇಜ್ಲ್ಲಿೇ ಮಾಹಿತಿ ಕೊಡ್ತಾರೆ ಬಟ್ ಪ್ರಾಕ್ಟಿಕಲ್ ನಿಮ್ಗೆ ಟೀಚಿಂಗ್ ಮಾಡೋದು ಕೇಳ್ತಾರೆ ಇಲ್ಲಿ ಕಾಲೇಜ್ ಬೇಸ್ ಅಲ್ಲಿ ನೀವು ಪ್ರಾಕ್ಟಿಕಲ್ಗಿ ಟೀಚಿಂಗ್ ಮಾಡಿ ಅಂದ್ರ ಸ್ಕೂಲ್ ಬೇಸಲ್ಲಿ ಏನ್ ಮಾಡ್ತಾರಾ ಅಂದ್ರೆ ನಿಮ್ ಟೀಚಿಂಗ್ ಹಾಕ್ತಾರೆ ಟೀಚಿಂಗ್ ಹಾಕಿದಾದ್ಮೇಲೆ ಅಲ್ಲಿ ನಿಮಗೆ ಅಬ್ಜರ್ವರ್ ಬಂದಿರ್ತಾರೆ ಅಂದ್ರೆ ನಿಮ್ಮ ಪಾಠ ಹೆಂಗ್ ಮಾಡ್ತಾರೆ ಯಾವ ರೀತಿ ಟೀಚಿಂಗ್ ಮಕ್ಕಳಿಗೆ ಅರ್ಥ ಆಗುತ್ತೆ ಇಲ್ಲ ಅಂತಕ್ಕಂಥ ವಿಷಯದ ಕುರಿತು ಪರಿಪೂರ್ಣವಾಗಿ ಅಬ್ಸರ್ವರ್. ಮಾಡ್ತಾರೆ ನಿಮ್ಮ ಒಂದು ಬಗ್ಗೆ ಅವರು ರೆಕಾರ್ಡ್ ಮಾಡ್ಕೊತ ಹೋಗ್ತಾರೆ ಮಾಡಿದಾದ ನಂತರ ನೀವು ಕರೆಕ್ಟ್ ಆಗಿ ಟೀಚಿಂಗ್ ಮಾಡಿ. ಇದ್ರೆ ಅಲ್ಲಿ ಸಿಟ ಸಿ ಅಂತ ಒಂದು ಫಿಫ್ಟಿ ಮಾರ್ಕ್ಸ್ ಕೊಡ್. ಅಂದ್ರೆ ಸಪ್ರೇಟ್ ಆಗದು ಅದಾದ್ ನಂತರ. ಥೇರಿ ಬರ್ತದೆ ಸೊ ಥೇರಿಲ್ಲಿ ಏನಾಗುತ್ತೆ ಅಂದ್ರೆ ಟೆಕ್ನಾಲಜಿ ಒಂದ್ ಬರ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ
ಇದು ಗುರುಗಳೇ ಇದು ಯಾವ್ಯಾವ ಕೋರ್ಸ್ ಮಾಡಿದರೆ ಬಿ ಎಡ್ ಮಾಡಿದಲ್ಸ ಎಲ್ಸಿಬಲ್ ಇರ್ತಾರೆ
ಇಲ್ಲಿ ನಾವು ಡಿಗ್ರಿಲ್ಲಿ ಯಾವ್ ಆಪ್ನಲ್ ಸಬ್ಜೆಕ್ಟ್ ನೋಡಿ ಇರ್ತೇವು ಅವು ಬಿ ಎಡ್ಲ್ಲಿ ಅದು ಅಲ್ಲಿ ಕೂ ಆ್ಲ್ ಸಬ್ಜೆಟ್ ತಗೊಬೇಕೇಕ್ತದೆ
ಅಂದ್ರೀ ಇದು ಡಿ ಇದು ಡಿಗ್ರಿ ಮೇಲೆ ಡಿಪೆಂಡ್ ಆಗಿರ್ತರಿ ಪಿಯುಸಿಮೇಲೆ ಡಿಪೆಂಡ್ ಆಗಿರ್ತ್ರಿ.
ಡಿಗ್ರಿೇಲೆ ಡಿಪೆಂಡ್ ಆುತ್ತೆ ಪುಸ ಮೇಲೆ ಡೆೆಂಡ್ ಆಗಹುದು ಯಾಕ್ರೆ ಪಿಯುಸಿಯಲ್ಲಿ ಅಲ್ಲಿಡಿಪೆ. ಬ್ಮಂಟ ಚಾಯ್ಂಗ್ಬಹಷ್ಟ. ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಂತ ಹೇಳ್ಬಿಟ್ಟು ಬಟ್ ಡಿಗ್ರಿಲ್ಲಿ ಆ ರೀತಿ ಇಲ್ಲ.
ಆ.
ಡಿಗ್ರಿಲ್ಲಿ ಆಪ್ನಲ್ ಸಬ್ಜೆಕ್ಟ್ ಏ ತಗೊಳ್ತೀವಿ ಬಿ ಎಡ್ ಎಂ ಎ ಅದ ಸಬ್ಕ್ಟ್. ಚೂಸ್ ಮಾಡ್ಕೊಳ್ಬೇಕ ನಾವು
ಈಗ ಯಾವ್ ಸಬ್ಜೆಕ್ಟ್ ಅಂದ್ರೆ ಯಾವ ಯಾವ ಸಬ್ಜೆಕ್ಟ್ ಟೀಚರ್ ಆಗ್ಬೋದ್ರೀ
ಈಗ ನೀವು್ ಡಿಗ್ರಿ ತರಲಿ ಆಫ್ನರ್ ಇಂಗ್ಲಿೀಷ್ ತಗೊಂಡಿದ್ರೆ ಮುಂದೆ ನೀ ನೀವೇ ಮಾಡ್ಬಹುದು ಅಂತಂದ್ರೆ ಈಗ ಗೌರ್ಮೆಂಟ್ ಒಂದು ಹೈ ನೀವು ಇಂಗ್ಲಷ್ ಟೀಚರ್ ಆಿ ಅಪಾಯಿಂಟ್ ಆಗಬಹುದು ಒಂದ್ ವೇಳೆ ನೀವು ಲ್ಲಿ ಆಫ್ನಲ್ಲಿ ಕನ್ನಡ ತಗೊಂಡಿದ್ರೆ ನೀವು ಕನ್ನಡ ಟೀಚರ್ ಆಗ ಅಪ ಅಪಾಯಿಂಟ್ ಆಗ್ಬಹುದು ಬಟ್ ಸೋಷಲ್ ಸೈನ್ಸ್ ತಗೊಂಡಿದ್ರೆ ಹೈಸ್ಕೂಲ್ಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ಬಹುದು ನೀವು ಡಿಗ್ರಿ ಮುಗಿದ್ ಬಿಿಟ್ಟು ಮುಂದೆ ನೆಕ್ಸ್ಟ್ ಒಂದು ಎಂ ಎ ಮಾಡ ಇದ್ರೆ ಎಮ್ ಎಲ್ಲಿ ಇಲ್ಲಿ ಡಿಗ್ರಿಲ್ಲಿ ಯಾವ್ದ್ ಆಪ್ನಲ್ ಸಬ್ಜೆಕ್ಟ್ ಅ ತಗೋತಿರಲ್ಲ ಅಲ್ಲಿ ಪಿ ಯು ಕಾಲೇಜಲ್ಲಿ ಲೆಚರ್ ಚನ ಆಗ್ಬೇಕಾಗತು ಬಟ್ ಕೂ ಕಾಲೇಜಚ ಆಗ್ಬೇಕ್ರೆ ಬಿ ಎಡ್ ಎಂ್ ಎ ಕಂಪಲ್ಸರಿ ಮುಗಿದಿರ್ಬೇಕು ಬಿ ಎಡ್ ಎಮ್ ಎ ಕಂಪಲ್ಸರಿ ಮುಗಿದಿದ್ರೆ ಮಾತ್ರ ನಿಮಗೆ ಏನ ಹಲವಾರು ಅವಕಾಶಗಳಗಳು ಸಿಕ್ತ ಬಟ್ ನೀವು ಏನಾದ್ೂ ಬಿ ಎಡ್ ಮುಗಿಸ್ಬಿಟ್ಟು ನಾ ನೇರವಾಗಿ ಗೌರ್ಮೆಂಟ್ ಅಪಾಯಂಟ್ ಆಗ್ತನ ಅ್ರ ಅದು ಅವಕಶವಿಲ್ಲ ಯಾಕಂದೆಟಿ ಪಾಸ್ ಆಬೇಕು ಟೀಚರ್ ಎಲಿಜಿಬಿಲಿಟಿಟೆಸ್ಟ್ ಅದು ಒ ಫ್ಟಿ ಮಾರ್ಕ್ಸ್ ಅದು ನೈಂಟಿ ಮಾರ್ಕ್ಸ್ ತೋೊಂಡಿದ್ರೆ ಮಾತ್ರ ಎಲಿಜಿಬಲ್ ಆಗ್ತಾರೆ ನೀವು ಅದು ಆದ ನಂತರ ಮ ಮೇನ್ ಏನ್ ಮಾಡಬೇಕಾಗುತ್ತೆಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ ಅಲ್ಲಿ
ಇ ಟಿ ಟಿ ಗೌರ್ಮೆಂಟ್ ಮಾಡ್ದೇಏನ್ರೀ ಗೌರ್ಮೆಂಟ್ ಎಕ್ಸಾಮ್ ಅದ ಗೌರ್ಮೆಂಟ್ ಕಂಡಕ್ಟ್ ಮಾಡ್ತಾರೇನ್ರಿ ಅದು ಯಾವ ಉದ್ದೇಶದಿಂದ ಕಂಡಕ್ಟ್ ಮಾಡ್ತಾರೆ
ಯಾಕಂದ್ರೆ ಎಲಿಜಿಬಲ್ ಚೆಕ್ ಮಾಡ್ತಾರ ಅಂದ್ರೆ ನಮ್ಮಲ್ಲಿ ಮಕ್ಕಳ ಹೇಳುವಂತ ಸರ್ಥ ಐ ಇ ಅಂದ್ಬಿು ಫಸ್ಟ್ಿಗೆ ಒಂದು ಟಸ್ಟ್ ಮಾಡಾರೆ ಒನ್ ಫಿಫ್ಟಿ ಮಾರ್ಕ್ ಹ ಹ ಅಲ್ಲಿ ಒನ್ ಫ್ಟ ಒನ್ ಫಿಫ್ಟಿ ಮಾರ್ಕ್ಸ್ ಇಂದು ಬಟ್ ನೈಂಟಿ ಮಾರ್ಕ್ಸ್ನ ತೊಗೊಳ್ಬೇಕು ನಾವು ಎಲಿಜಿಬಲ್ ಅದು ಜನರಲ್ ಕಾಸ್ಟ್ ಎಸ್ ಸಿ ಎಸ್ ಟವ ಏ್ಟಿ ತ್ರೀ ಿದ್ರೆ ಅವ್ರಿಗೆ ಓಕೆ ಕನ್ಿಸಡರ್ ಬಟ್ ಜನರಲ್ ನಲ್ಲಿ ನಾವ ನ್ ಮಾಡಬೇಕಾಗುತ್ತೆ ನೈನ್ಟಿ ಪರ್ಸಂಟೇಜ ಮಾಡಬೇಕುತ್ತೆ ನೈಂಟಿ ಮಾರ್ಕ್ಸ್ ನ ತೋಿದ್ರೆ ಮುೆ ಏಾಗ್ತದೆ ನಮ ಅಪಾಯಂ ಿಗೆ ಅವಕಾಶಗಳು ಅಪ್ ೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ
ಇದು ಗುರುಗಳೇ ಎಲ್ಲಾರಗ ಅಂದ್ರೆ ಈಗ ಸ ಬಿ ಇದು ಏನಂದ್ರೆ ಡಿಗ್ರ ಆಗರಿ ಯಾವ ಯಾವ ಸಬ್ಜಕ್ಟ್ ಚಾಯ್ಸಂಗ್ ಮಾಡ್ಕೋತ ಅಿಲ್ರರಿ ಈಗ ಎಲ್ರಿಗ ಟಿ ಟಿ ಒಂದೇ ಪೇಪರ್ ಇರತ್ತೇ ಏನ್ರರಿ ಬೇರ್ ಬೇರೆ ಇರತ್ರಿ
ಇಲ್ಲ ಇಲ್ಲ ಬೇರೆ ಬೇರೆ ಬಾ ಇಲ್ಲ ಒಂದು ಫಸ್ಟ್ ಪೇಪರ್ ಜಿ ಕೆ ಪೇಪರ್ ಬರ್ತದೆ ಸೆಕೆಂಡ್ ಪೇಪರ್ ಮೆತಡ್ಲ್ಲಿ ಹೋಗ್ತದೆ ಯಾಕಂದ್ರೆ ಕೆಲವಬ್ುರು ಸೈನ್ಸ್ ಡಿಪಾರ್ಟ್ಮೆಂಟ್ ಸೇಮ್ ಈ ಫಸ್ಟ್ ಪೇಪರ್ ಸೇಮ್ ಬಟ್ ಸೆಕೆಂಡ್ ಪೇಪರ್ ಏನಾಗುತ್ತೆ ಚೇಂಜಸ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಇಂಗ್ಲೀಷ್ ಅವ್ ತೋೊಂಡಿದ್ರು ಅವ್ರ ಪೇಪರ್ ಸಕೆ್ ಪಪರ್ ಚಂಜ್ ಆಗೆ ಕೆಲವರು ಏನ್ ಮಾಡಿರ್ತಾರಪ್ಪ ಅ್ರೆ ಸೋಷಿಯ ಸನ್ಸ್ಗೊಂಡಿರ್ತಾರೆ ಸೋಷಿಯಲ್ ಸೈನ್ಸ್ ವರೆಗೆ ಅವ್ರ ಚೇಂ್ ಆಗುತ್ತೆ ಯಾಕಂದ್ರೆ ಆಫನಲ್ ಸಬ್ಜೆಕ್ಟ್ನ್ನು ಯಾ್ದದು ಚೂಸ್ ಮಾಡ್ೊಂಡಿರ್ತಾರಲ್ಲ ಅಲ್ಲಿ ಏನ್ ಮಾಡ್ೆ ಸೆಕಂಡ್ ಪೇಪರ್ ಚ್ಸ್ ಮಾಡ ಬಟ್ ಫಸ್ಟ್ ಪೇಪರ್ ಎಲ್ರಿಗೂ ಇ ಕ್ಯಾಶುವಲ್ ಜಿ ಕೆ ಜನರಲ್ ನಾಲೆಜ್ ಪೇಪರ್
ಹೌದ್ರಿ ಇದು ಕೆರೆಯ ರಂಗ ಅದ್ರ ಗುರುಗಳ ಅದ್ರ ಬಗ್ಗೆ
ಈ ಕೆರಿಯರ್ ಚೆನ್ನಾಗಿದೆ ಬಟ್ ಅದ್ರ ಬಗ್ಗೆ ಎಫರ್ಟ್ ಹಾಕ್ಬೇಕು ಚೆನ್ನಾಗಿ ಸ್ಟಡಿ ಮಾಡ್ಬೇಕು ಮುಂದೆ ಲೈಫ್ ಅಲ್ಲಿ ಓಕೆ ಚೆನ್ನಾಗಿದೆ ಬಟ್ ಮುಂದೆ ಲೈಫ್ ಅಲ್ಲಿ ಚೆನ್ನಾಗಿದೆ ಅಂದ್ರೆ ಇವಾಗ ಹಾರ್ಡ್ ವರ್ಕ್ ಮಾಡ್ಬೇಕದು
ಈಗ ಒಬ್ಬ ಸ್ಟೂಡೆಂಟ್್ರೀ ಈಗ ಈಗ ನಾವೇ ಫಾರ್ ಎಕ್ಸಾಂಪಲ್ ನಾವೇ ಅನ್ಕೋೊಂಡ್ರ ಈಗ ಈಗ ಹೈಸ್ಕೂಲ್ ವಿದ್ಯಾರ್ಥಿಗಳು ಪಾಠ ಮಾಡ್ಬೇಕಾದ್ರೆಮ್ ಏನೇಏ ಎಲಿಜಿಬಲಿಟಿರ್ಬೇಕು್ರೀ ಯಾವೋರ್ಸ್ ಮಗ್ಸ್ಬೇಕ್ರೀ ಅದ ಒಂದ್ೂರು ಹೇಳಿ ನಮಗ
ಓಕೆ ಇವಾಗ ನಿಮ್ದ ಪಿ ಯು ದಲ್ಲಿ ಆರ್ಟ್ಸ್ ಮಾಡಿದ್ರ ಅಂತ ತಿೇಳ್ಕೊಳ್ಳಿ ನೀವು ಪಿಯು ಸಿ ಫಸ್ಟ್ ಇಯರ್ ಪು ಸಿ ಫಸ್ಟ್ ಇಯರ್ ಸೆಕಂಡ್ ಇಯರ್ ಆರ್ಟ್ಸ್ ಮುಗಿ ತಂದ ಆಮೇಲೆ ಮುಂದ ಏನ್ ಮಾಡ್ಬೇಕ ನೀವು ಯ ಯುಿ ಮಾಡ್ಬೇಕ ಡಿ್ರಿ ಮಾಡ್ಬೇಕೆ ಡಿಗ್ರಿಲ್ಲಿ ಯಾವ್ದ ಅಂದ್ರ ಬಿ ಎ ಮಾಡ್ಬೇಕ ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಮಾಡ್ಬೇಕಾಗುತ್ತೆ ಮಾಡಿದ ನಂತರ ಅಲ್ಲಿ ಒಂದು ಸಬ್ಜೆಟ್ ಅ ಚೂಸ ಮಾಡ್ಕೋಬೇಕು ನೀವು ಯಾವವುದ್ರಮ ಯವುದ ಇಂಟರೆಸ್ಟ್ ಇದಿತ್ತೆ ಸೋಷಲ್ ಸೈನ್ಸ್ ಇಂಗ್ಲಿಷ್ ಹಾಫಿನಲ್ ಸಜೆಕ್ಟ್ ಇವೇಲಾ ಲ್ಲ
ಹ
ಅಲ್ಲಿ ಚಾಯಯ್ಸ್ ಮಾಡ್ಕೊಂಡಿದಾದ ನಂತರ ಮುಂದೆ ನೀವ ಏನ್ ಮಾಡ್ಬೇಕಾಗುತ್ತೆ ಬಿ ಎಡ್ ಮಾಡ್ಬೇಕಾಗುತ್ತೆ ಬಿ ಎಡ್ ಮಾಡಿದ ನಂತರ ಮಕ್ಕಳಿಗೆ ನಿಮ್ಮ್ ಯಾವ ವಿಕ್ಷಯದಲ್ಲಿ ಆಸಕ್ತಿ ಇರುತ್ತ ಆ ಕೋರ್ಸ್ ಅನ್ನು ಮುಗಿಸಿ ಮಕ್ಕಳಿಗೆ ಪಾಠ ಮಾಡಬೇಕಿದ್ರೆ ನಿಮ್ಗೆ ಏನಾಗುತ್ತೆ ಇಂಟ್ರೆಸ್ಟ್ ಆಗುತ್ತೆ ಅಂದ್ರ ಮಕ್ಕಳಿಗೊಡ ನೀ ಹೇಳಿದ ಆಗುತ್ತೆ ನಿಮ್ಗೂ ಕೂಡ ಇ ಇಂಟ್ರೆಸ್ಟ್ ಅನ್ನು ಬರುತ್ತೆ ಒಂದು ವೇಳೆ ನಾವು ಏನಾದರೂ ಇಂ ಇಂಟ್ರೆಸ್ಟ್ ಇರಲಾರ್ದನ್ನು ಕೋರ್ಸ್ ಮಾಡಿದೆವ ಅಂತಂದ್ರೆ ನಮಗೆ ಹೇಳುವ ಸಾಮರ್ಥ್ಯ ಮತ್ತು ಮಕ್ಕಳಿಗೆ ನಾವು ಹೇಳುವ ಮಕ್ಕಳಿಗೆ ಮಕ್ಕಳಿಗೆ ನಾವು ಹೇಳುವ ವಿಷಯಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಬಹಳಷ್ಟ ಕಡಿಮೆ ಆಗುತ್ತೆ ಯಾಕಂದ್ರೆ ವಿಷಯ ಅರ್ಥ ಪೂರ್ಣ ಪೂರ್ಣವಾಗಿ ಕಬೇಕುತ್ತೆ ಅವ ನಾವು ಹಗಬಿಟ್ಟು ನಾವು ಡಿಗ್ರಿಲ್ಲಿ ನಮ್ಗೆ ಯಾವ್ದ್ ಇಂಟ್ರೆಸ್ಟ್ ಇದ್ದಿರುತ್ತೆ ಆಫ್ನಲ್ ಸಬ್ಜೆಕ್ಟ್ ಅದೇ ಚೂಸ್ ಮಾಡ್ಕೊಳ್ಬೇಕು ದಸ ಅಲ್ಸ ಇದು ಬೇರೆ ಬೇರೆ ಬಿ ಎಸ್ ಅದೇ ರೀತಿ ಕೆಮಿಸ್ಟ್ರಿ ಫಿಿಸಿಕ್ಸ್ ಬಯೋ ಒಂದು ಸಬ್ಜೆಕ್ಟ್ ಅನ್ನು ಆಪ್ನಲ್ ಸಬ್ಜೆಕ್ಟ್ ಅನ್ನು ಚಾಯ್ಸ್ ಮಾಡ್ಕೋಬೇಕು
ಇದು ಮತ್ತ ಸಿಟಿ ಕಂಡಕ್ಟ್ ಮಾಡ್ತಾರೆ ಇದು ಟಿ ಈ ಟೀ ಪಾಸ್ ಆದ್ಮೇ ಮತ್ತೆ ಸಿಟಿ ಬರ್ಬೇಕೇನ್ರಿ ನಾವು ಅಪಾಯಿಂಟ್ ಆ ವಗರ
ಕಂಪಲ್ಸರಿ ಬರೀನೇ ಬೇಕು ಗೌರ್ಮೆಂಟ್ ಅಪಾಯಿಂಟ್ ಆಗ್ಬೇಕು ಪ್ರೈವೇಟ್ ಅಲ್ಲಿ ಮಾಡ್ಬೇಕಂದ್ರೂ ಕೂಡ ಟಿ ಟಿ ಕಂಪಲ್ಸರಿ ಪಾಸ್ ಆಗ್ಲೇಬೇಕು ಎಲಿಜಿಬಲ್ ಅದು ಅದು ಎಲಿಜಿಬಲ್ ಆಗಿದ್ರೆ ನಾವು ಟೀಚಿಂಗ್ ಫೀಲ್ಡ್ ಅಲ್ಲಿ ಏನು ಮಕ್ಕಳಿಗೆ ಬೋಧನೆ ಮಾಡುವುದಕ್ಕೆ ಎಲಿಜಿಬಲ್ ಅಂದ ಇಲ್ಲ ಅಂದ್ರ ಅದಕ್ಕೆ ಅವಕಶನೇ ಇ ಟಚಿ ಫಲ್ಡ್ಲ್ಲಿ ಹೋಗೋದಕ್ಕೆ ಸೀಟ ಕಂಪಲ್ಸರಿಯ ಬರೀನೇ ಬೇಕು ಸೀಟ ಕಂಪಲ್ಸರಿ ಇವಾಗ ನೋಡಿ ಇವಾಗ ನಾವು ಬಿ ಎಡ್ ಮುಗಿದವಿ ಅಂತ ತಿಳ್ಕೊಳ್ಳಿ ಬಿ ಎಡ್ ಮುಗದಾದಂತ ಟ ಟ ಕಂಪ್ಲೀಟ್ ಆಯ್ು ಎಲಿಜಿಬಲ್ ಆಯತು ನೈನ್ಟಿ ಪರ್ಸೆಟೇಜ್ ಅ ಅಂದ್ರೆ ನಮಗ್ ಏನ್ ಮಾಡಿರ್ತಾರೆ ಹಂಡ್ರೆಡ್ ಮಾರ್ಕ್ಸ್ ಇಂದು ಜಿ ಕೆ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ ಇಂದು ನಮ್ಮ್ ಸೋಷಿಯಲ್ ಸೈನ್ಸ್ ಪೇಪರ್ ಬಟ್ ಎರಡರಲ್ಲಿ ನಾ ಕಂಪಿಟಿಷನ್ ಮಾಡ್ಬೇಕು ಇರುತ್ತೆ ಕಾಂಪಿಟೇಷನ್ ಮಾಡಿದ ನಂತರ ಯಾವುದ್ರಲ್ಲಿ ಚೆನ್ನಾಗಿ ನಾವು ಟೂ ಹಂಡ್ರೆಡ್ ಮಾರ್ಕ್ಸ್ ಜಿ ಹಂಡ್ರೆಡ್ ಪ್ಲಸ್ ಮೆಥಡ್ ಓಕೆ
ಒಂದೆ
ಓಕೆ ಓಕೆ ಹ